ಹಲೋ
ಹ
ಏನ್ ಮಾಡಕತ್ತಿ
ಹಲೋ
ಏನ್ ಮಾಡತಿ
ಎಂತ ಇಲ್ಲಲ್ಲ ಓದ ಓದ್ಕಿಂತ ಐತೆ
ಹ್ಮ್ ಎಷ್ಟೊ
ಎಪ್ಪಾ
ಏ ನೋ ಈಸಿ ಈಸಿ ಅಂದ ಅಂದ ಅಂದ ಅಂದ
ಹ ಮುಕ್ಕಳರಐತಲ್ಲ
ನಮ್ಮ ಮಾತಾಡದು ಕರೆಕ್ಟ್ ಕೇಳತ್ತಿಲ್ಲ
ಹಾ ಹಾ ಕೇಳಸ್ತೈತೆ ಹಲೋ
ಕೇದ ಗಾಳಿ ಬಾಳ ಕೇಳಾಕತ್ತಾದ
ಹಾ ಬರೋಬರಿ ಗಾಳಿ ಇದು ಸೌಂಡ್ ಕೇಳ್ಸ್ತಾ ಆಯ್ತ್
ಅದ ಅದ ಅದಕ್ಕೆ ಕೇಳಿ ನಿನ್ನ ಕೇಳಕಲ್ಲ ಜನ ಅಂತಂದ
ನ
ಗಪ್ ಈಗ ಈ ಕೇಳಕತ್ತ
ಹಾ ಈಗ್ ಕೇಳ್ತಾಯ
ಇಲ್ಲಿ ಬಿಲ್ಡಿಂಗ್ ದಂಡಿಗ್ ಮನ ಆದ
ಹ್ಮ್ ಹ್ಮ್
ನೋಡ ಒಂದ್ ಐದ್ ಸಾವಿರ ಸ್ಟೆಪ್ ಕಂಪ್ಲೀಟ್ ಮಾಡ್ತೇನೆ ನೋಡು ಇಪ್ಪತ್ ಸಾವಿರ
ಈಗೆಲ್ಲಾ ಅಡ್ಡಾಡಕ್ ಹೋಗ್ಲ ಮ್ರೆ ದಿಸ್ಬೇಕಾರ ಕಾಲೇಜಕ್ ಅಡ್ಡ ಎಡದ್ ಆಗಿದ್ರೆ ಪಕ್ಕಾಗದ
ಈಗ ನಾಳೆ ಬರ್ತಿಲ್ಲಾ ನಾಳೆ ಯಾಕೈತಿ ಬೈಕ್ ಮೇ ಬರಾಕತ್ ಅಕತಿ
ಹ್ಮ
ಬೈಕ್ ಮೇ ಬರ್ತಿರ್ತಿಲ್ಲ ಎಲ್ಲ ಇದನ್ನ ಅಂದ್ರ ಒಮ್ಮೆಲ್ಲ ಐದು ಇರಂಗಿಲ್ಲ ಓಪನ್ ಇರಂಗಿಲ್ಲ ಓಪನ್ ಇತ್ತ ಅಂದ್ರೆ ಯ ಅಕ್ಕಿರಂಗಿಲ್ಲ
ಹ್ಮ್
ಅದನ್ನ ಮಾಡ್ಕೊಂಡ ಬರ
ಹ್ಮ್
ಆಗಕತ್ತಂದ್ರ ಇಪ್ಪತ್ ಸಾವಿರ ಆತಂದ್ರೆ ನಾಳೆ ಹೋಗ್ಬೇಕ್ರ ಸಾಯಂಕಾಲ ಹೋಗಿ ರಾತ್ರಿ ನೈಟ್ ಒಂಬತ್ತು ಗಂಟೆ ಮಟ ಬಿರತ್ತೆ ನೀ ಎಟು ಗಂಟೆ ಒಳ ಬಂದಿ ಅಂದ್ರ ಎಟು ಗಂಟೆ ಒಳ ಮುಗಿಸಿ ಅಂದ್ರ ಬೇಕ್ರ ಹ ತಂಬ್ ಬಂದಬ ಬಿಡ್
ಹಂಗೆ
ಪ್ರೀ ಫ್ರೇಮ್ ಆಯ್ತ ಬಾಳ ಮಾಡಿ ಬಾ ಆಯತ್ ನನ ನಂಗ ಅನ್ಸಿದ್ ಮಟ್ಟಿಗೆ
ಹಾ ಯಾವಾಗ ಬೇಕಾದ ಪ್ರೇಮ ಏನ
ಹಾ ಎರಡ್ ಸಾವಿರ ರೂಪಾಯ್ದ ಫ್ರೇಮ್ರ್ ತಗೋತೆ ಅವ್ರರು ಕೆಟಗರಿ ಅದಾವ ಪ್ರೇಮದ್ದು
ಹಾ
ಎರಡ್ ಸಾವಿರ ರೂಪಾಯಿ ಫ್ರೇಮ ಮೂರು ಸಾವಿರ ರೂಪಾಯಿ ಫ್ರೇಮ್ ಅಂದ
ಹ್ಮ್
ನೀನ್ ಎರಡು ಸಾವಿರ ಹದ್ರೊಳಗೆ ಬೇಕಾತ್ ತೋಗಬೋದ
ಹ್ಮ್
ಈ ಎರಡ್ ಸಾವಿರ ಒಳಗ ಬೇಕತ್ತಗೊಂಡ್ರರು ನಡಿದತಿ ಇದು ಅಂತೇನಿಲ್ಲ
ಹಾ
ಅದಕ್ ನೋಡ ಅದನ್ನೇ ಹೇಳಿನ್ ನಾನ್ ನಿನ್ಗ್ ಅದಕ್ಕೆ ಬೆಳಿಗ್ಗೆ ಹೆಚ್ಚಿ ನಾನು ಇವತ್ ನೋಡಿನಿ.
ಹ
ನಿನ್ನದು ನೋಡಿದ್ನ ಅಂದ್ರೆ ನ ಕ್ರಿಕೆಟ್ ಆಡ ಮುಂದ . ಕ್ರಿಕೆಟ್ ಆಡಿಬಿಡ್ತಿದ್ನಿ.
ಹಾ
ಅದ ಹಾಗೆ ಹಾಗೆ ಬಿಡ್ತತ್ತು ಅಲ್ಲೇ ಒಂದ್ ಐದ್ ಸಾವಿರಕ್ಕಿತ್ತ.
ಹಾ
ಇನ್ನೊಂದ್ ಐದ್ ಸಾವಿರ ಆ ಕಡೆ ಈ ಕಡೆ ಅದ್ದೆಡ್ ಅಂತರು ಆಗದಿತ್ತ ರಾಮ್ ಒಂದ ಮಿನಿಮ್ ದಿನಾ ಹತ್ ಸಾವಿರ ಆಗದೈತೆ. ಅಂದ್ರ ಅದ್ಯಾಡಿನ ಅಂದ್ರ
ಹಾ
ಹಾ ಸ್ವಲ್ಪ ಆ ಕಡಿ ಈ ಕಡೆ ಆಮೇಲೆ ಸಾಯಂಕಾಲ ಒಂದ್ ಐದ್ ಸಾವಿರ ಮಾಡಿದ್ನ ಮುಗ್ದ ಹೋಗ್ಬಿಡ್ತಿತ್ತಪ್ಪ.
ಎಷ್ಟ್ ದಿನ ಆಯ್ತು ನಿನ್ನಿಂದ ಸ್ಟಾರ್ಟ್ ಆಗೈತೆ.
ಗೊತ್ತಿಲ್ಲ ನಂಗೆ ಇವತ್ ರೀಲ್ಸ್ ಬಂದೈತಿ. ರೀಲ್ಸ್ ಬಂದತಿ ಓಪನ್ ಮಾಡಿ ನೋಡಿನ ಆಪ್.
ಅರ್ತ ಹಲೆನ್ಸ್ ಕಟ್ ಆಯ್ತ್.
ಹಾ ಅದ ಯ ಆಪ್ ಓಪನ್ ಮಾಡಿ ನೋಡಿನಿ.
ಹ್ಮ್ ಅಲ್ಲ ಹತ್ರ ಲೆನ್ಸ್ ಎಲ್ಲ ಐತೆ ಅಲ್ಲಿ.
ಹ ಹಾ ಬೇಕಾದಲ್ಲೇ ನೀ ಎಲ್ಲಿ ಹಕ್ಕಿ ಹೋಗ. ಯಾಪ್ ಓಪನ್ ಮೈಂಡ್ ಇತ್ತಪ್ಪ ರನ್ ರನ್ ಅಂಡ್ ಗೆಟ್ ಫ್ರೀ ಅಂತಂದ
ಹ್ಮ್
ಅದಕ್ಕೆ ನಾನು ಇರ್ಲಂತ ತಗೊಂಡೆ. ನೋಡಾಕೈನ ಮತ್ತ ಎರ್ಡ್ ಸಾವರ ರೂಪಾಯ ಈಗ ಒಂದ ಫ್ರೀ ಹೆಂಗಾದ್ರು ಐತೆ ಇನ್ನೊಂದು ಆಕ್ಕಿ ಹಾ
ಹ್ಮ್
ಲೆನ್ಸ್ ಅಂತರು ಅವ್ರ ಕೊಡ್ತಿದ್ರ ಲೆನ್ಸ್ ಈಗ ಚೇಂಜ್ ಮಾಡಕ್ ಬಾ ಅಂತ ಹೇಳ್ತಿದ್ರ.
ಲೆನ್ಸ್ ಏನ ಇದೇ ಲೆನ್ಸ್ ಫಿಟ್ ಮಾಡಕ್ ಲೆನ್ಸ್ ಫ್ರೀನಾ ಇಲ್ಲ.
ಲೆನ್ಸ್ ಅಲ್ಲ ಅವರು ಮ ಏನ್ ಮಾಡ್ತಾರ ಹೋದೈತೆೇನೆ ಇ ಅವರು ಇವೆಂಟ್ ಬಿಡ್ತಿರ್ತಾರ. ಬೇಕಾದ ಫ್ರೇಮ್ ತಗೊಂಬರ್ರಿ ಲೆನ್ಸ್ ಮಾಡಿಕೊಡ್ತೀವಿ ನೀ ನೀನ್ ಲೆನ್ಸ್ ಮಾಡಿದ್ಯಾ ಅಂದ್ರೆ ಬರೀ ಫಿಟ್ಟಿಂಗ್ ಚಾರ್ಜ್ ಕೊಡ್ಬೇಕಾ.
ಹ್ಮ್
ಅದಕ್ಕೆ ಇನ್ಕ್ಲೂಡಿಂಗ್ ಬ್ಲೂ ಲೆನ್ಸು ಆಮೇಲೆ ಯಾವ ಜಪನೀಸ್ ಲ್ಲೆನ್ಸು ಅವೆಲ್ಲ ಮಾಡಿದ್ ಅಂದ್ರೆ ಸ್ವಲ್ಪೇ ರೇಟ್ ಐತದ ಅವ್ರದು ಒಟ್ಟು ಲೆನ್ಸ್ ನಿನ್ಗೆ ಎರಡು ಕೂಡಿ ಹಾಕ್ ಕೊಟ್ಟಕ್ ಫೈವ್ ಡಬಲ್ ನೈನ್. ಫೋರ್ ಡಬಲ್ಲ ನೈನ್ ಅದಕ್ಕೆ ಅಷ್ಟಕತಿ ಮತ್ತ ಒಂದು ಲೆನ್ಸಿಗ ಅಷ್ಟ ಆದ್ರ ಫಾಡ್ ಅದ ಲೆನ್ಸ್ ಜಾಸ್ತಿ ರೇಟ್ಪ. ನಿಂದ ಎಷ್ಟು ಕೊಟ್ಟು ಹೇಳ ಮೈನ್ ಲೆನ್ಸ್ ಅದು.
ಲೆನ್ಸ್ ಹಾಕಿಲ್ಲ ನಾ ಬರೀ ಫ್ರೇಮ್ ಒಂದೆ.
ಫ್ರೇಮಿಗ್ ಅಷ್ಟ
ಐದ್ನೂರ ಆರ್ನೂರು ರೂಪಾಯಿ ಕೊಟ್ಟು ಏಳ್ನೂರು ರೂಪಾಯಿನ ಕೊಟ್ಟಿದ್ದ.
ಅಲ್ಲಿ ಎದ್ರೆಗೆ ತಗೊಂಡೆನ ಎಲ್ಲಿ ಎಲ್ಲಿ ಮಾಡ್ಸಿದ್ ಹೇಳ.
ಹಾ ಬಸ್ ಸ್ಟ್ಯಾಂಡ ಹಿಂದ್ಗಡೆ ಆಯ್ತಲ್ಲ.
ಹ ಹಾ ಮಲ್ಯ ಫ್ರೇಮ್ ಪೂರ್ತಿ ತನ್ನದ
ಹಾ ಫ್ರೇಮ್ ಸೈಡಿಂದ ಇದು ಹೋಗಿತ್ತು ಸ್ಟಿಕ್.
ಹೌದ ಏನ್ ಇದನ್ ಮಾಡಕ್ ಬರದಲ್ಲ ಅಂದ್ರ .
ಅದ ಬರಲ್ಲ ಮೆಟಲಿಂದ್ ಅದು.
ಹಾ
ಹಾ
ಹಾ ಹ ಅದಕ್ಕೆ ಚೇಂಜ್ ಮಾಡಿಬಿಟ್ಟೆ
ಹ್ಮ್
ಅದ್ರ ಲೆನ್ಸ್ ಕಟ್ಟ್ಗ ಫ್ರೇಮ್ ರೇಟ್ ಜಾಸ್ತಿಪಾ ಭಾಳ
ಹಾ
ಜಾಸ್ತಿ ಕರೆ ಆದ್ರ ಏನ ಕ್ವಲ್ಟಿ ಚಲೋ ಇರತ್ತ ಅವ್ರದ
ಹಾ
ಕ್ವಾಲಿಟಿ ಇದ್ರಾಗ ಏನಲ್ಲ ಮಾತಾಡದು ಕರೆಕ್ಟ್
ಹ್ಮ್ ಹಾ ಕೆಳ್ಸತ್
ಹ ಹಾ ಕ್ವಾಲಟಿ
ಊಟತ ಹಾ
ಹಾಗೈತ್ ಏನ್ ಮಾಡ್ರಿ ಊಟಕ
ನಮ್ ಚಿಕನ್ನ
ಹ್ಮ್ ಚ
ಚಿಕನ್ ಮಾಡ್ದ ಹ್ಮ ಚಿಕನ್ ರ ಹಾ ಮಧ್ಯಾಹ್ನ ಮಾಡಿದ್ ಮಧ್ಯಾಹ್ನದ್ದೇ ಹಗೊಂಡಿದ್ದ್
ಹ ನಮ್ದ ಇವತ್ತು
ಹಾ
ಅಗ್ರೆಸ ಇವ್ರ ಅಗ್ರೆಸ್ ಮಾಡ್ರಿ ಇವ್ರ ಪಾಡುವ ನಮ್ಮ್ ಹಷೆಲ್ ಅಡ್ಗೆ ಮಾಡೋರ್ಗೆ
ಏ ಏನಾದ್ ರಿಸ್ಕ್ ಇರಲ್ಲ ಅಂತಾನೆ
ರಿಸ್ ರಿಸ್ಕ್ ಇರಂಗಿಲ್ಲ ಆಮೇಲೆ ಈಗ ನೋಡ ಅರವತ್ತು ಜನ ಇರ್ತಿವೆ
ಹ್ಮ್
ಮೊಟ್ಟೆ ಒಂದು ಮೂವತ್ತಕ್ಕರ
ಹ್ಮ್
ಇನ್ ಮೂವತ್ ಮೊಟ್ಟೆ ರಕ್ಕ ಬಂದ್ಬಿಡತ್ ಕಯಯಾಗ
ಹ್ಮ
ಹಂಗಿರದ ಅಂದ್ರೆ ಅ ಬಿಟ್ಟ ಬರೆ ಇತ್ತಂದ್ರೆಏ ಇವತ್ತೀ ಇರೈತೆ ಮಟ್ಟೆಬರ ಅತ್ತ ಅಂದ್ರ ಏನ ಎಲ್ಲರಿಗ ಮುಟ್ಟೆ ಕೊಡಬೇಕು ಒಂದೊಂದೊಂದೊಂದು
ಹ್ಮ್
ಹಂಗ ಹಂಗ ಮಾಡ್ರಿ ಹಂಗಕೈತಿ ಅದಕ್ಕೆ ಇವ್ರ ಹಂಗ ಮಾಡ್ತಾರೆ
ಹ ಹ್ಮ
ಎಲ್ಲಾರು ವಿಜನ್ ಆತ
ರಿವಿಸನ್ ಹತ್ತ ಸ್ವಲ್ಪ ಮಾಡಕತ್ತತ್ತಪ್ಪ ಅದು ಒಂದೇದ ಹಣದು ಸರಿ ಹೋಗೋದೆೇ ಅಲ್ಲಲ್ಲ ಮನ ಮನ್ ಪರ ಅಬ ಯ ಅ ಪ್ರಾಬ್ಲಮ್ಸ್ ಆಥರದಗಬರ್ತ ಬ್ರೆ
ಹ್ಮ ಹ್ಮ ಹೊಲಸ ಬಾಳ ಐತನ್ನಯದ
ಹ್ಮ್
ಹೊಟೆ ಟೆ ಇಟ ಹೊಳ್ಸಿಲ್ಲದು ಬಾಳ ಹೊಳ್ಸತದ
ಹ್ಮ್ ಹ್ಮ್ ಹೆಂಗ್ ಕೊಡ್ಬದು ಅಂತಿ ಮತ್ತೆ ಇವ್ರ ಪ್ರಾಬ್ಲಮ್ಸ್ ಜಾಸ್ತಿ ಕೊಡ್ತಾರೆ ಅಂತಿ
ಹ ಪ್ರಾಬ್ಲಮ್ಸ್ ಕೊಡಬೋದ್ಲೆ ಮೇ ಬಿ ಏನ್ ಹೇಳಾಕ್ ಬರಂಗಿಲ್ಲ ಈಗ ನೋಡ ಐದ್ನೇದ್ರ ಪ್ರಾಬ್ಲಮ್ಸ್ ಇಲ್ಲ ಆಮೇಲೆ ಮೂರನೇದರಗ ಹೌದಲ್ಲ ಹಲೋ ಹಲೋ
ಹಲೋ
ಹಲೋ ಎಲ್ಲಿ ಹೋಗಿದ್ದೆ ಏನು ಕೇಳಲಿಲ್ಲ ಅದಕ್ಕೆ ನೆಟ್ವತನ ನೆಟ್ವರ್ಕ್
ಈಗ್ ಕೇಸ್ತಾಯತ್ಲ ಹಾ ಈಗ ಸಿಕ್ತಗನ್ಯ್ತ ಹಾ ನಾ ಈ ರೂಮಿಂದ ತೆಳಾಕ್ ಬಂದಿದನಯ ಅದು ಇದು ಇದು ಕನೆಕ್ಟ್ ಆಗಿತ್ತು ನೋಡ್ರ
ಹ ವೈಫೈ ಇದ ಏನದ ಏನೋ ನೆನಪಾಗಿತ್ತದಪ್ಪಾ ಮೂರ್ನೇ ಮೂರನೇ ಮಾಡಲ್ಗ ಇದಿಲ್ಲಾ ಯಾವ್ ಲೆಕ್ಕ ಇಲ್ಲ
ಪ್ರಬ್ ಹಾ
ನಾಕ್ ಗನೆದ್ರಾಗಐತೆ ಕೇಳ್ಬೋದುದ್ರ ಮ್ಯಾಗ ಐದನೇದ್ರಗೂ ಇಲ್ಲ
ಹಾ
ಹ ಆಮೇಲೆ ಒಂದೇದ್ರ ಎಡ್ನದರಾಗ ಐತಿ ಒಂದೇದ್ರಲ್ಲ ಅಂದ್ರ ಒಂದೇದ್ರಾಗ ಯಐತಿ ಅದ ಇದ ಸನ್ಹನ್ಸ
ಹ್ಮ ಹಾ
ಳ್ದು ಒಂದು ನಾಕು ಕು ಎರಡು ಒಂದು ಎರಡು ನಾಲ್ಕು ಅಷ್ಟೇ ಮೂರು ಐದರಾಗಿಲ್ಲ ಮೂರ್ ಐದ್ರ ತೇರಿ ಓದ್ಬೇಕಕ್ ಬಾಳ ಬರೀ
ಕರಿ ಎಷ್ಟು ಅಟೆಂಡ್ ಮಾಡಿದ್ರರು ಆಗಲ್ಲ ಅಂತ ಹೌಲ್ಲ ಈಗ ಹೋಗ್ಬಿಟ್ಟು ಹ್ಮ್
ಅಂದ್ರ ಹೆಂಗ ಯರಡು ಕಡೆ ಕ್ವಶನ್ ಕೇಳಂಗಿಲ್ಲ ಇದ ಲೆಕ್ಕ ಒಂದ ಕಡೆ ಕೇಳ್ತಾರ
ಹಾ ಹಾ
ಈಗ ನಾಲ್ಕ್ ಕ್ವಶ್ನ್ದಾಗ ಒಂದ್ವಶ್ನ್ತಾರ ಇನ್ ಮೂರಕ್ವೆಶ್ಚನ್ ಥಿಯರಿ ಕೇಳ್ತಾರೆ
ಹಾ ಹಾ
ಫಿಕ್ಸ್ ಸಂಘ ಮಾಡ್ತಾರ
ಹ್ಮ್
ಅದ ಅದನ್ನ ನೋಡ್ಕೋಬೇಕ ನೋಡ ಅಷ್ಟ ಅದನ್ನ ಹೆಂಗ ನೋಡ್ ಕೊತ್ತಹಂಗ
ಹ್ಮ್ ಮತ್ತ ದಿಂದ್ರ ದಿಂದಾರ ಕನ್ಫರ್ಮ್ ಹ ಇದಪ್ಪಾ ಏನೋ ಒಂದ್ ವಾರಕ್ಕ ಸ್ಟಾರ್ಟ್ ಮಾಡ್ತಾರ ಏನೋ ಅಂತ ಇದ್ದ ಅಂತೆಲ್ಲ
ಅವ ಅನಾ ತನಪ್ಪಾಗ ಏನು ಗೊತ್ತಿಲ್ಲದಷ್ಟ
ಹ್ಮ್
ಏನ್ ಸ್ಟಾರ್ಟ್ ಮಾಡ್ರ ತಾಸಕೈತಪ್ಪ ನಿನಗ್ ಪಾಡ್ಬಿಡ ನಿನಗ್ ಪಾಡ ಅದ್ರಾಗೇನಿಲ್ಲ ನನಗ್ ಪಾಡಕದ ಫುಲ್ ಜಾಲಿ ಜಾಲ ನಿಂದ್
ಹ್ಮ ಹ್ಮ್ ಮತ್ತತ್ ಹಿಂಗ ಆಗ್ಬಾರ್ದದ ಆಮೇಲೆ ನಾನು ಇಲ್ಲೇ ಇದ್ದು ಸ್ಟಾರ್ಟ್ ಮಾಡ್ತಾರ್ ಮಾಡ್ತಾರ ಮಾಡ್ತಾರ ಅಂದ
ಹಾ
ಹ್ಮ
ಆಮೇಲೆ ಎಲ್ಲಾ ಕೂಡಿ ಮಹಿಮೆ ಬಂದ್ ಇತ್ ಇತ್ ಊರು ಇಲ್ಲ ಇತ್ ಇದು ಇಲ್ಲ ಹಂಗ ಹಾ ತು ಭಾಳತಾಸಹತ್ ಮತ್ ಹೌದಲ್ಲ ಹಂಗ ಆಬಾರ್ದ ಇದು ಚಾಲುೂ ಮಾಡ್ತನ ಮೊದ್ಲೇ ಹೇಳ್ಬೇಕ ಚಾಲು ಮಾಡ್ತನಪ್ಪ
ಹ್ಮ್ ಹಂಗೆ ಒಂದಷ್ಟು ಹಲವ ಮಾಡ್ತಾರ ಒಂದು ನಿಮ್ಮ್ ಎಕ್ಸಾಮ್ ಮುಗದ ಒಂದ್ ನಾಲ್ಕ ದಿನಕ್ಕೆ ಹೇಳ್ತಾರ
ಬರ್ತತಿ ಈಗ ಬರ್ಬೇಕದ ನಿಮ್ಗೆ ನಿಮ್ದ್ ರಿಜಿಸ್ಟ್ರೇಷನ್ ಮಾಡೋ ಏನೇನೋ ಬರ್ತತಿ ಹಂಗ ರರಿಜಿಸ್ಟ್ರೇಷನ್ ಮಾಡ ನೀವು ರೊಕ್ಕ ತುಂಬಿ ಅಂದ ರೊಕ್ಕ ತುಂಬಿದ್ರ ಎಷ್ಟು ಅದು ಅಂಗ ಎಲ್ಲರಿಗೂ ಇಲ್ಲ
ನ
ಅದಕ್ಕೆ ರಿಜಿಸ್ಟ್ರೇಷನ್ ಏನೇನು ಮಾಡೋದೈತಿ
ಹಾ ಹಾ
ಸ್ಟೇಷನ್ ಮಾಡ್ರ ಆತ
ಹಾ
ಏನ್ ಸಮಾಚಾರ
ಸಮಾಚಾರ ಎಂತ ಇಲ್ಲಪ್ಪ ಹಬೇಕು ಎಂತ ವಾಕಿಂಗ್ ಮಾಡ್ತಾಿದ್ದಿ
ಹ ಈಗ ಅದು ಹೇಳಿದ್ಲ ಒಬ್ಬೊನ ಕಡೆ ಫೋನ್ ಕೊಟ್ಟ ಕಳಸಿದ್ದೆ
ಹಾ ಹಾ
ನ ಹದಿನೈದು ಸಾವಿರ ಮಾಡ್ಕೊಂಬಂದ ಕೊಟ್ಟಾನಗ
ಹಾ
ನೀ ಮೆಸೇಜ್ ಮಾಡಿದಾಗ ಒಂತಕ್ಕಯ್ತು ಫೋನಾ ಈಗ ಈಗ ನಾನು ಒಂದ್ ಐದು್ ಮಾಡ್ಬೇಕಂತ ಮಾಡೀನಿ
ಹಾ
ಇದಂದ್ರ ನಮ್ ಗ್ರೌಂಡ್ ಐತ್ಲಾ ಹತ್ ಹತ್ ಸುತ್ತ ಹಾಕ್ಬೇಕ ಅದನ
ಓಹೋ ನಾ
ಹತ್ತ ಸುತ್ತ ಇದೆ ಎಕ್ಸಾಕ್ಟ್ ಟೈಮು
ಹ್ಮ್
ಏನ್ ಅಕೈತ ಗೊತ್ತಿಲ್ಲ ಈಗ ಹದ್ಾರು ಹದ್ನಾರು ನಾವ ತಗವು ಹದಿನಾರ ಹದನಾರ ಸಾವಿರದ ನಾಕ್ೂರ
ಹ್ಮ್ ಇನ್ ಎಷ್ಟಂ ಬಿಡಿವು
ಇನ್ ಏ ಈ ಗ್ರೌಂಡ್ ಹೊಡ್ಯತಿರ್ಗಿಲ್ಲಾ ಅಲ್ಲಿ ಇದ ಆಯ್ತ್ಲಲ್ಲಾ ಏನ್ ನಿಂಗ್ ವಾಯ್ಸ್ ಕೇಳತಿತ್ತಲಾ ಬರೀ
ಹ್ಮ್ ಹ್ಮ್
ಅದಕ್ಕ ಅಲ್ಲೇ ಗಾಡಿ ಸೈಡ್ ಅಜಜಾಡತಿದ್ ನಟ
ಹ್ಮ್
ಈಗ ಇನ್ ಎಂಟ ರೌಂಡ್ ಹೊಡಿಬೇಕಕ್ ನೋಡಪ್ಪಾ ಆಯತು ಆಯ್ತ ತಗಂಗಾರ ಎಡ್ತನ
ಆತ
ಹಲೋ ಹ ಇನ್ನೊಂದು ವಸ್ಲ್ಲ ನ ಖಾಲಿ ಇದ್ದನೆ ಇನ್ನೊಂದು ವಸ್ತನ
ಈಗಿಲ್ಲ ಅಲ್ಲ ಸ್ವಲ್ಪ ಓ ಓದ್ತಾನನೆ ಓದ್ತಾನೆ
ಹಾ ಹದ್ ಹದ ಹಂಗಾರ ಆಯತ ಹದ್ ಹೋದ್
ಹಾ ಸರಿ ಹಾ ಸರಿತಾ ಸರಿ ಹಾ ಸರಿ
ಹಾ